ಹಲೋ ನಮಸ್ತೆ ಚೆನ್ನಾಗಿದ್ದೀರಾ
ಹಾ ನಾನ್ ಚೆನ್ನಾಗಿದ್ದೀವು
ಹಾ ಚೆನ್ನಾಗಿದ್ದೀನಿ ಊಟ
ಊಟ ಆಯ್ತು ನೀವ ಮಾಡ್ದ
ಹಾ ಮಾಡ್ವಿ ಏನ್ ಮಾಡಿದ್ರಿ ಊಟ
ಹೋಟೆಲ್ಲ್ಲಿ ಇರೋದಲ್ವಾ ಅನ್ನ ಸಾಂಬಾರುಯು ಸಂಜೆ ನೀವು
ಹ ನಾವು ಅಷ್ಟೇ ಹಾಸ್ಟೆಲ್ ಅಲ್ಲಿ ಇರೋದು ಅನ್ನ ಸಂಂಬರೆ ಮಾಡಿದ್ದು
ಹೌದಾ ಏ ಇನ್ನ ಓದ್ಕೊಂಡಿದ್ದೀರಾ
ಹಾ ಓದ್ತಿದ್ದೀನಿ ನೀವು.
ಮನ ಹ ಹತ.
ಹಾ ನೀಏನ್ ನಿಮ್ಗೆ ಪ್ರವಾಸ ಹೋಗೋದಂದ್ರೆ ಇಷ್ಟನಾ.
ತು ಇಷ್ಟ ಅದ್ರಲ್ಲೂ ಹಸ್ಟೆಲ್ಲ್ಲಿ ಹೋಗೋುದು ಅಂದ್ರೆ ಇನ್ನ ಇಷ್ಟ
ಹ್ಮ್ ಎಲ್ಲ ಹಾ ನನ್ಗೂ ಇಷ್ಟ ಪ್ರವಾಸ ಹೋಗೋದು ಆದ್ರೆ ಇದುವರೆಗೂ ಹೋಗಿಲ್ಲ ಮುಂದೆ ಹೋಗೋಣ ಅಂತ ಕನ್ ಕೊಂಡಿದ್ದೀವಿ ನೀವೆಲ್ಲೆಲ್ಲಿ ಹೋಗಿದ್ದ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲ ಅಲ್ಲಿ ಅಂದ್ರೆ ಪ ಯು ನಲ್ಲಿ ಹಂಗ ಹೋಗಿದ್ದೀವಿ ಇ ಬಂದ್ಮೇಲೆ ಹೋಗಿಲ್ಲ. ನೀವ ಹೋಗಿದ್ದೀರಾ.
ಹಾ ನಾನು ಸ್ಕೂಲಲ್ಲಿ ಇದ್ದಾಗಲೂ ಕರ್ಕೊಂಡ್ ಹೋಗ್ತಿದ್ರಲ್ಲಾ ಆಗ ಹೋಗ್ಕತಿದ್ರಿ ಮತ್ತೆ ಇ ಹಾಸ್ಟೆಲ್ ಇಲ್ಲಿ ಬೆಂಗಳೂರಿ. ಬಂದ ಮೇಲೆ ಹೋಗಿದ್ದೀನಿ
ಹಾ ಎಲ್ಲೆಲ್ಲಿ ಹೋಗಿದ್ದೀರಾ.
ನ ಇಲ್ಲಿ ಅಂದೆ ನಂದು ಫ್ರೆಂಡ್ ಬಾಗಲಕೋಟೆಯಿಂದ ಇಲ. ಅವಳ್ ಮ ಹ ಹೋಗಿದ್ವಿ ಅಲ್ಲಿಂದ ನಾವು ಸುತ್ತ ಇರೋ ಪ್ಲೇಸಸ್ಗೆಲ್ಲ ಹೋಗಿದ್ವಿ ಅಂಗೆ. ಮಹಾರಾಷ್ಟ್ರ ಅಂತ್ ಆಗುತ್ತಲ್ಲ ಅಲ್ಲಿಂಗ ಅಲ್ಲಿ ಮತ್ತೆ ಸೌದಕ್ಕಿ. ಬಾಗಲ್ಕೋಟೆ ಅಂದ ಎಲ್ಲಾಮಗಳ ನೋಡ್ ಕೊಂಡು ಬಂದಿದ್ವಿ.
ಹ ಹೇಗಿದೆ ಅಲ್ಲಿ ಜಾಗ ಪರಿಸರ ವಾತಾವರಣ ಇಲ್ಲ.
ಹಾ ಆ ಕಡೆ ಚೆನ್ನಾಗಿದೆ ಅದು ಉತ್ತರ ಕರ್ನಾಟಕದ ಕಡೆ ಅಲ್ವಾ. ಲ ಚೆನ್ನಾಗಿತ್ತು ಈ ಈ ಸಲ ಬೇರೆ ಕಡೆ ಹೋಗ. ಕೊಂಡ್ಕೊಂಡಿದ್ದೀವಿ ಪರೀಕ್ಷೆದಾವೆಲ್ಲ ಮುಗಿಸ್ಕೊಂಡು
ಹ್ಮ್ ಈ ಯಾವಾಗಿಂದ ನಿಮಗ್ ಪರೀಕ್ಷೆಗಳು.
ಈಗಾಯ್ತು ಇಪ್ಪತ್ತೆರಡನೇ ತಾರೀಕಿಂದ ಶುರುವ ಆಗುತ್ತೆ. ಆದ್ರೆ ಜುಲೈ ಮುಂದಿನ ತಿಂಗಳಲ್ಲಿ ಮುಗಿಯುತ್ತೆ ಮುಗಿದ ಮೇಲೆ ಹೋಗುತ್ತ ನಿ.
ಹ್ಮ ನಮ್ದು ಇನ್ನೇನ್ ಮುಗ್ದದೆ. ಎಕ್ಸಾಮ್ ಎಲ್ಲ ಮುಗಿತು ನಮ್ದು ಕೂಡ ಪರೀ. ಕ್ಷೆ ಎಲ್ಲ ನೋಡ್ಬೇಕು ಮುಂದೆ. ಹೋಗಣ ಅನ್ಕೊಂಡಿದೀವಿ ನೋಡೋಣ ಅದಕ್ಕೆ ನಿಮನ್ ಕೇಳ್ತೇವಿ ಯಾವ ಜಾಗ ಚೆನ್ನಾಗಿರುತ್ತೆ. ಮತ್ತೆ ಒಂದ್ ಸ್ವಲ್ಪ ಹೇಳಿ ಅಂತ.
ಹೋಗಿ ಬನ್ನಿ ಕೇರಳ ಸೈಡ್ ಜಾಸ್ತಿ ಅಂತೂ ಹೋಗ್ತ ಕೇರಳ ಸೈಡ್ ಹೋಗ ಈ ಸಲ ಅಂದ್ರೆ ಈ. ಈ ಪರಿಸರ ಈ ವಾತಾವರಣ ತಕ್ಕಂಗೆ ನಾವು ಮಂಗ್ಗಳೂರು ಸೈಡು.
ಹ್ಮ್
ಹೋದ್ರ ಚೆನ್ನಾಗಿ ಬಿಡುತ್ತೆ ಆ ಕ ಜಾಗ ಎಲ್ಲ.
ಹ್ಮ್
ಮತ್ತೆ ನ್ ಫ್ಯಾಮಿಲಿ ಜೊತೆ ಹೋಗ್ಬೇಕು. ಅಂದಕೊಂಡಿದರಾ ಅಥವಾ.
ಇಲ್ಲ ಗೆಳತೀರಿ ಜೊತೆ ಹೋಗ್ಬೇಕು ಅನ್ಕೊಂಡಿದ್ದೀನಿ.
ಹ್ಮ
ಹ್ಮ್ ಮತ್ತೆ ನಿಮ್ಗೆ ಈ ಚಲನಚಿತ್ರಗಳು ಆ ರೀತಿ ಆಡ್ ಕೇಳೋದು. ಏನಾದ್ರು ಅಭ್ಯಾಸ ಏನಾದ್ರು ಇದೆಯಾ.
ಹಾಡ್ ಕೇಳೋದು ಜಾಸ್ತಿ ಕೆ ಇದೆ ಹ ಜಾಸ್ತಿ ಇಷ್ಟ ಆಗ್ತ.
ಹ್ಮ್ ಚಲನಚಿತ್ರಗಳೆಲ್ಲ ನೋಡಲ್ವಾ.
ಅಂದ್ರೆ ಈಗ ಯಾವಾಗ ಹಾಸ್ಟೆಲ್ ಸೇರ್ಕನೋ ಆವಗಲಿಂದ ಅದ್ರ್ಮೇಲೆ ಇ. ಹಸೆ ಹೋಗ್ಬಿಟ್ಟ್ರಿದೆ ನೋಡಿ.
ಹ್ಮ್ ಆಡುಲ್ಲ. ಅಂದ್ರೆ ಯಾವ ರೀತಿ ಹಾಡುಗಳು ಕೇಳ್ತೀರಾ ನೀವು ಯಾರ್ ಬರ್ದಿರೋದು ಅಂದ್ರೆ ಯಾರ್ ಆಡಿರೋದು ಆತರ.
ಅಂದೆ ನಾನ್ ಜಾಸ್ತಿ ಕೇಳೋದು ಹಿಂದಿ ಹಾಡುಗಳ ವಿಶ್ವಯ ಬೋ ಸೋನು ನಿಗಮ ಅವ ಗಲ್ಲ ಕಾಮ. ಸೆಲ್ಲ ಹಾಡುಗಳೆಲ್ಲ ತುಂಬಾ ಕಷ್ಟ.
ಹ್ಮ್
ಮತ್ತೆ ಇಂಗೇನ್ ಮಾಡ್ತಿದ್ದಲ್ಲ.
ನಾನು ಓದ್ತೀನಿ ನೀನ್ನು.
ಹ್ಮ್ ಇಮ್ಮತ್ತ ಎವ ಹೋಗಿವ ಮನೆಗೆ.
ಹ ಹೋಗಬ ಕೆಲವು ದರಡ್ ದಿನಯಿಂದ ಆ ರಜೆ ಇತ್ತು. ಹೋಗ್ಬಿಟ್ ಬಂದ್ವಿ ಈಗ ನಿನ್ನೆ ಬಂದ್ವಿ ಹಾಸ್ಟೆಲ್ಗೆ. ಅದಾದ್ಮೇಲೆ ಒಬ್ಬ ಒಬ್ಬರದು ಮದ್ವೆ ಇತ್ತು ಅಂತ ಏನು ಬಟ್ಟೆ ತ ತಗೊಳ್ಳೋಣ ಅಂತ ಹೋಗಿದ್ವಿ
ಹ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ದುಬಾರಿ ಎಲ್ಲಾ ಬಟ್ಟೆಗಳಿನ್ ಗೂ ತುಂಬಾ ದುಬಾರಿ ಅಂದ್ಕೊಡಿ ಈಗ ಬಟ್ಟೆ ಅಂದನೇ ದುಬಾರಿ ಅಂತ ಅನ್ಚ್ಬಿಟ್ಟಿದೆ ನೋಡಿ ಹ್ಮ್
ಅದೇಲ್ಲ ತಗುದು ಅಂದ್ರೆ ಜ ಸ್ವಲ್ಪ ಜಾಸ್ತಿ
ಹ ಹೌದು ಎಷ್ಟು ಆ ಒಂದೊಂದು ನೋಡಿದ ಎಷ್ಟು ಸಾವಿರದ ಐನೂರ್ ಮೇಲನೆ ಒಂದು ಡ್ರೆಸ್ ಬರೋದು
ಈಗ ಚಿಕ್ಕ ಮಕ್ಕಳ ಬ ಚಿಕ್ಕ ಮಕ್ಕಳ ಬರ್ಡೆಗಳೇ ಅಷ್ಟಕ್ ಸಿಗ್ ದೊಡ್ಡವರಿಗಂತೂ ಕೇಳಕ ಹೋಗಬೇಡಬಿಡಿ
ಹ್ಮ ಒಳ್ಳೆ ಚಿನ್ನದ್ ಬೆಲೆ ಎರದಂಗೆ ಬಟ್ಟೆ ಬೆಲೆ ಎರ್ತಿದೆ ನಡ ಅಂತೂ ಅ ಒಂದು ಅಷ್ಟು ಒಂದು ಜೊತೆ ಬಟ್ಟೆ ತಗೊಳೋದಕ್ಕೆ ಇಷ್ಟು ಮೂರ್ ಗಂಟೆ ಆಯತ ನೋ ಹೊಡಿತೀವಿ
ಹ ಅದ್ರಲ್ಲೂ ಹುಗಿ ಕೆಲ್ಸ ಮಾತಲ್ವಾ ಮ್ ಬಟ್ಟ ಎಷ್ಟ ಅ ಇಷ್ಟ ಪಡಕ್ ಹೋದ್ರೆ ಇನ್ನೊಂದು ಇಷ್ಟ ಆಗುತ್ತೆ ಅರ್ ತಗೊಳ್ಳ
ಹಾ ಅದೆಲ್ಲ ಅದೆಲ್ಲಾ ಹೋಗ್ಲಿ ಬಿಡಿ ಅದ್ ಲಾಸ್ ಇ ಒಂದ್ ಬಟ್ಟೆ ಇಷ್ಟ ಆಗಿರುತ್ತೆ ಅಂಗಡಿದವನು ಇಷ್ಟು ಕೊಡಕ್ ನಾವ್ ರೆಡಿ ಇರೋದಿಲ್ಲಾ ಇಲ್ಲಾ ಅಂತ ಹೇಳಿ ಅವ್ರ ಜೊತೆ ಮಾತಾಡಿ ಅದನ್ ತೊಗೊಂಡು ನಮಗೆ ಇಷ್ಟ ಆಗಿರೋ ಬಟ್ಟೆ ತೊಗೊಂಡು ಬರ ಳಗಡೆ ಸಾಕಾಗಬಿಡುತ್ತೆ ಅದ್ರ ಮೇಲೆ ಹಾ ತಗೊಂಡ್ವಿ ಅದ್ರ ಮೇಲೆ ಏನು ಅದಕ್ ಈ ಸರಿ ಹೋದೋ ಬಳೆ, ಓಲೆ, ಸರಾ ಆ ರೀತಿ ಅಂತ ಮತ್ತೆ ಅದನ್ನ ನೋಡಿ ಮತ್ತೆ ಅದನ್ನ ತ ಳಷ್ಟ ಒಳಗಡೆ ಅದ ಇನ್ನೊಂದ್ ಗಂಟೆ ಒಂದ್ ಜೊತೆ ಬಟ್ಟೆ ತಗೊಳ್ಳೋದಕ್ಕೋಸ್ಕರ ಇಷ್ಟ ಕಷ್ಟ ಪಡ್ಬೇಕಾ ಅಂತ ಅನ್ಕೋತಾರೆ
ಅದ ಬಿಡೋ ಮನ್ಸ ಆಗಲ್ಲ ಬಿಡ ನಮಗಂತೂ ಪ್ರತಿ
ನೀವು ಅಡಗೆ ಏನಾದ್ರು ಮಾಡ್ತೀರಾ
ಅದಕ್ಕೆ ಅಷ್ಟೊಂದ ಏನು ಬರಲ್ಲಾ ಆದ್ರೆ ಎಲ್ಲಾ ಪಲ್ಯಗಳು ಮತ್ತೆ ಅನ್ನ ಸಾಂಬಾರ್ ಇದಸೆ ಮಾಡೋದ
ಏನ್ ಸಾಂಬಾರ್ ಮಾಡ್ತೀರಾ ಆ ಇನೋ ಒಂದ್ಚೂರ್ ಬಡ ತ್ತೆಷ್ಟೊಂದ್ ಸ್ವಲ್ಪ ಸ್ವಲ್ಪ ಬರುತ್ತೆ ಮಾಡಕ್ಕೆ
ಹೌದಾ ನಿಂಗೆನ್ ಅಡಗೆ ಇಷ್ಟ ಅಂದ್ರೆ ಅಮ್ಮಮ್ಮ ಮಾಡಿರೋ ಅಡುಗೆಯಲ್ಲಿ
ನಾ ಅಮ್ಮ ಮಾಡಿರೋ ಅಡ್ಗೆಯಲ್ಲಿ ನಂಗೆ ಚಿಕನ್ ಚೆನ್ನಾಗ್ ಮಾಡ್ತಾರ ನಮ್ಮನೇಲಿ ನಮ್ಮಮ್ಮ ಅದಂತೂ ಇಲ್ಲ ನ ಮಾಡೋದ ಬರೋದಿಲ್ಲ ಚಿಕನ್ ಎಲ್ಲಾ
ಹ
ಹ್ಮ್ ಚಿಕನ್ ಚೆನ್ನಾಗಿ ಮಾಡ್ತಾರೆ ಚಿಕನ್ನು ಆ ರೀತಿ ಇಲ್ಲಾಂದ್ರೆ ಮಸಾಲೆ ಸಾಂಬಾರ್ ಮಾಡ್ತಾರೆ ತಲ್ವಾ ನಮ್ಮ ಮನಲಿ ಅದೆಲ್ಲ ಚೆನ್ನಾಗ್ ಮಾಡ್ತಾರೆ ಅದ್ರ ಜೊತೆ ಮುದ್ದೆ ಮತ್ತೆ ಮಾಡ್ತಾರೆ
ಏ ಅಡಗೆ ಪೇಮಸ್
ರಾಗಿ ಮುದ್ದೆ ರಾಗಿ ಮುದ್ದೆ ಹಾ ನಿಮ್ ಕಡೆ
ಕಡೆ ವತಿ.
ಹಾ. ರೊಟ್ಟಿ ನಮ್ ಗೆಳತಿರು ತರ್ತಾರೆ ರೊಟ್ಟಿ ಇಲ್ಲಿ ಕೊಠಡಿಗೆ. ಆ ರೊಟ್ಟಿಗೆ ಅದೇನೋ ಚಟ್ನಿ ಮಾಡ್ತಾರ ಅಲ್ವಾ ಖಾರದ ಚಟ್ನಿನ್ನು.
ಆ ಅದು ಉತ್ತರ ಕರ್ನಾಟಕದವರು ಇದ್ರೆ ಪಕ್ಕ ಅವ್ರ್ ರೊಟ್ಟಿನೆ ತರೋದು.
ಹಾ. ನಾನು ಇಲ್ಲಿ ಬಂದ್ಮೇಲೆನೆ ರೊಟ್ಟಿ ತಿಂದಿದ್ದು ಒಂದ್ಸಲ ತಿಂದಿದ್ದಕ್ಕೆ ತುಂಬಾ ಚೆನ್ನಾಗಿತ್ತು ರೊಟ್ಟಿ ಅಂ ತುಂ
ಹೌದಾ.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
ಅದ್ರಲ್ಲೂ ಅವರು ತರೋದಂತು ಎಲ್ಲ ಬಿಸಿ ಬಿಸಿಲ್ಲ ಊಟ ಒಳಗೆ ಎಲ್ಲ ಚೆನ್ನಾಗಿರುತ್ತೆ ಇದೆಲ್ಲ ನೋಡುವಾಗ.
ಹಾ ಚೆನ್ನಾಗಿತ್ತು ಇನ್ನೂ ಹೋದಾಗ ತರು ಅಂತ ಹೇಳಿದೀನಿ ನಮ್ ಗೆಳತಿಗೆ.
ಹ್ಮ್.
ಹ್ಮ್.
ನಾನು ಶೇಂಗಾದ್ ಸಾಂಬಾರ್ ಮಾಡೋಣ ಅಂತ ಮತ್ತೆ ಬೇಳೆ ಸಾರು.
ಹ್ಮ್.
ಮಾಡಕ್ ಬರುತ್ತೆ ಆದ್ರೆ ಮನೆ ಹೋದಗ ಈಗ ಈಗಂತು ತುಂಬಾ ದಿನ ಆಯ್ತಲ್ವಾ ಆಗ ಮನೇಲಿ ಮಾಡ್ ಬಿಟ್ಟಿ ಈಗ ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಏನಾದ್ರು ಒಂದ ಕಮ್ಮಿ ಆಗತಾನೆ ಇರುತ್ತೆ.
ಹ್ಮ್ ಹೌದು ತುಂಬಾ ದಿನ ಆದ್ಮೇಲೆ ಮಾಡಕ್ ಹೋದ್ರೆ ಹಾಗೆ ಇರುತ್ ತ್ತೆ ಅದೇ ಮಾಡ್ತಿದ್ರೆ ಅಭ್ಯಾಸ ಆಗೋಗಿರುತ್ತೆ ಆರಾಮಾಗಿ ಮಾಡ್ಬೋದು ಈಗ ಮಾಡಕ್ ಹೋ ದ್ರಲ್ಲಿ ಇದಕ್ಕ ಏನ್ ಹಾಕ್ಬೇಕು ಅದಕ್ಕ ಏನ್ ಹಾಕ್ಬೇಕು ಅಂತ ತುಂಬಾ ಗಲಿಬಿಲಿ ಆಗೋಗುತ್ತೆ.
ಅದಕ್ಕೆ ಜಾಸ್ತಿ ರಜೆಗಳಿದಾವಲ್ಲ ಹಾಗಾಗಿಲ್ ಮನೆ ಕೆಲ್ಸ ಮತ್ತೆ ಏನಾದ್ರು ಹೇ ಕೊಡ್ತೀನಿ ಬಾ ಅಂತ ಅಂದ್ರು ಅಮ್ಮ ಅದಕ್ಕೆ ನೋಡ್ಬೇಕು ಈ ಸಲ ಹೋದಾಗ ಕಲೀಲೇಬೇಕು.
ಹಾ ಕಲಿಯರಿ ಚೆನ್ನಾಗಿರುತ್ತ ಅಡುಗೆ ಕಲಿಯೋದು.
ಹ್ಮ್ ಆದ್ರೆ ಇನ್ನೊ ಒಂದ ಏನಂದ್ರೆ ಕಲಿತೀವಲ್ಲ ನಮ್ಗೆ ಜಾ ತ್ತೆ ಹೇಳ್ಬಿಡ್ತಾರೆ ಅದ್ ಮಾಡ್ ಹೋ
ಹಾ ಹೌದು ಕಲ್ತ್ ಮೇ ಕಲ್ತ್ ಮೇಲೆ ಅಂತೂ ಮುಗೀತು ಮಾಡ್ ಲೇ ಬೇಕಾಗುತ್ತೆ ಮತ್ತೆ ತ್ತಿಲ್ಲಾ ಅಂತಂದ್ರೆ ಇಲ್ಲ ನನಗ್ ಬರಲ್ಲ ಅಂತ. ಹ ಇಲ್ಲ ನನಗ್ ಬರಲ್ಲ ಅಂತಂದ್ರೆ ಮುಗ್ದೋಗುತ್ತೆ ಕಲ್ತ್ ಮೇಲೆ ಏನಾದ್ರು ಹೋಗ್ ಮಾಡೋಗು ನಿ ಚೆನ್ನಾಗ್ ಮಾಡ್ತೀಯಾ ಹೋಗು ಅಂತ ಎಲ್ಲ ಪೂಸಿ ಹೊಡ್ದು ಮಾಡಿಸತಾರೆ ನಮ್ ಕೈಯಲ್ಲೇ ನಮ್ಮನೇಲ್ಲೂ ಹಿಂಗೆ. ಅ ಮೊದ್ಲು ಮೊದ್ಲು ಮಾಡ್ತಿರ್ಲ ನಾನು ಮತ್ತೆ ಮಾಡಿದ ಮೇಲೆ ನನ್ ಕೈಲೆೇ ಮಾಡಿಸಿದ್ರು ಬೆಳಗ್ಗೆ ಬೆಳಗ್ಗೆ ಅಡುಗೆ ನನ್ಗಂತೂ ಬೆಳ ಬೇಗ ಎದ್ದು ಮಾಡಕಂತೂ ಸಿಟ್ಟೇ ಬರ್ತಿತ್ತು.
ಇಲ್ಲ ಕಲ್ರು ಬೈತಾರೆ ಮಾಡಲ್ ಮಾಡಿಲ್ಲ ಅಂದ್ರೆ ಕಲಿಲ್ಲ ಅಂದ್ರೂ ನೀನೇನು ಕಲಿ
ಹ್ಮ್ ಹೌದು ನಮ್ಮ್ ಮನೇಲಂತೂ ನಮ್ಮಮ್ಮ ಹೆಂಗ್ ಮಾ ತಾಡುತ್ತೆ ಅಂತಂದ್ರೆ ಇವಾಗ ಕಲಿದೀರಾ ಇದ್ರೆ ಮುಂದೆ ಯಾವಾಗ್ ಕಲಿತಿಯಾ ಹಂಗೆ ಹಿಂ ಗೆ ಅಂತ ಬೈತಾನೆ ಇರುತ್ತೆ ಮೂರೊತ್ತು.
ಮತ್ತೆ ರಜೆಗಳಿಲ್ವಾ ಎಕ್ಸಾಮ್ಸ್ ಮುಗ್ದಿದೆ ಅಂದ್ರಿ.
ಹಾ ಇಲ್ಲಿ ರ ಜೆ ಎಲ್ಲ ಕೊಡೋದಿಲ್ಲ ಹಂಗೆ ಇನ್ನೊಂದ್ ವರ್ಷ ಸ್ಟಾರ್ಟ್ ಮತ್ತೆ ಇದ್ ಮಾಡ್ತಾರೆ.
ಮೊದ್ಲಿಂದ ಶುರು ಮಾಡ್ತಾರ ಏನ್ ಮಾಡಣ.
ಮತ್ತ ವಾರವರೆಗೂ ರಜೆ ಇ ನಮಗೆ
ಇಲ್ಲ ಈ ಸಲಿಿ ಅಂತ ಕೊಟ್ಟಿಲ್ಲ ಅದಕ್ಕೆ ಇಲ್ಲಿ ಎಕ್ಸ ಮುಂದೆ ಲ್ಯಾಬ್ ಎಕ್ಸಾಮ್ ಇದೆ ಅಂತ ಇದೆ ಹ ಅದು ಮುಗ್ದಿದ್ದಾದ್ಮೇಲೆ ಅದಕ್ ಮುಂಚೆ ಒಂದ್ ಸ್ವಲ್ಪ ದಿನ ರಜಾ ಕೊಟ್ಟ ಕೊಟ್ಟಾರ ಅದಾದ್ಮೇಲೆ ಕೊಡಲ್ಲ ಅಂತ ಹೇಳ್ತಿದಿದ್ದಾರೆ ನೋಡ್ಬೇಕು ಏನ್ ಮಾಡ್ತಾರೆ ಅಂತ
ಹೌ
ಹ್ಮ್
ಹ ಸರಿ ಮತ್ತೆ ಅವಾಗ ಹಾ ಹೇಳಿ
ಹಾ ಸರಿ ಯವತ್ತಾದ್ರು ಮತ್ತೆ ಕಾಲ್ ಮಾಡಿ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಧನ್ಯವಾದಗಳು
ಧನ್ಯವಾದ ನಿು
ಹ್ಮ
ಇ ಎಲ್ಲ ನೀ ಲಕ್ಷ